ಹಲೋ
ಹಲೋ
ಹಾ ಬಾಲಕೃಷ್ಣ ಆರಾಮ?
ಹಲೋ ಹಾ ಆರಾಮ ನೀ ಆರಾಮ?
ಹಾ ಆರಾಮ್ ಏನ್ ಮಾಡತಿ ಹ ಆರಾಮ್.
ಹಾ ಏನ ನಡದದ ಕೆಲ್ಸಾ?
ಏನು ಇಲ್ಲಾ ಹಾ ಕಾಲೇಜ್ ಹೋಗಿದ್ದಿಲ್ಲ?
ಕಾಲೇಜ್ ಇವತ್ತ್ ರಜೆ ಅಲ್ಲೊ.
ನಾ ನೀನ್ನೇ ಹೋಗಿದ್ದೆ.
ಬರ್ದಿಲ್ಲಾ ಹೇಳ್ತೇನ್
ಅಷ್ಟೇ ಹಾ ಬರ್ದೇರ ನಾಷ್ಟ ಆಯ್ತಲ್ಲಾ?
ಹ್ಮ ಆಯ್ತಪಾ ನಿಂದ?
ಏನ್ ಮಾಡ್ಯಾರ ನಾಷ್ಟಾ?
ಅವಲಕ್ಕಿ.
ದೋಸಾ ಹಾಕ್ಯರ್ ಏನ್?
ಹ್ಮ್ ನಮಗೆ?
ಹ ವೀರೇಶ್ ಏನ ಮಾಡತನ
ಫೋನ್ ನೋಡ ಫೋನ್ ನೋಡಕತನ
ಅವ ಫೋನ್ ಮಾಡತಾನ ಪ ಮಸ್ತ್ ಅಮೇಕ ಮೆಸೇಜ್ ಮಾಡಕ್ಕ ಹೋಗ್ಬಿಡ್ತಾನ
ಬಟ್ಟೆ ಒದಾಗದ ಅಲ್ಲ ಇವತ್ತು ರೈವರ್ ಅದಾನ
ನಾ ಹೋತಿನಿ
ನೆನ್ನೆ ಹೋಗದಾಕಿದೆ
ಹ್ಮ್
ಹ್ಮ್ ಏನೋ ಕೆಲಸ ಮಾಡ್ತೀಯ ಅಂತಲ್ಲ ನೀ
ಹ್ಮ್ ಹ್ಮ್ ಹ್ಮ್
ಹೆಚ್ಚಿ ಮಾತಾಡ ವಾಯಸ್ ಕೇಳರ ಕರೆಕ್ಟ್
ಹಲೋ
ಹಾ ಹಲೋ ಇಗ ಕೇಳ ಉಂಟು ಏನ ಕೆಲ್ಲ ಏನೋ ಕೆಲಸ ಮಾಡ್ತಿಯಂತಲ್ಲ ವೆಟನರಿ ನೀ ಡಾಕ್ಟರ್
ಇಲ್ಲ ಇನ್ನ ಓದಕತೀನಿ ಇವಾಗ
ಇಲ್ಲ ಓದಕ್ ಹೊಂಟಿದ ಅದ ಗೊತ್ತದಾ
ಇಲ್ಲ ಊರಗ ಏನೋ ಕೆಲಸ ಮಾಡ್ತೀಯ ಅಲ್ಲ ಆಗ ಆಗ
ಅವಾಗಾವಗ ಬರ್ತಿದ್ದೆ ಅಲ್ಲಿ ನಮ್ ಹಾಸ್ಪಿಟಲ್ ಐತಲ್ಲ
ಎಲ್ಲಿ ನಿಮ್ಮ್ ಹ ನಿಮ್ ಊರು ಯಾವುದು
ಅಲ್ಲೇ ಹಾಸ್ಪಿಟ್ಲ್ ಪಕ್ಕದಾಗ ನಮ್ ಮನೆ ಐತೆ ಅವಾಗವಾಗ ಬರ್ತಿದೆ
ಅಂದ್ರೆ ಎಲ್ಲಾ ಗೊತ್ತ ಮೆಡಿಸಿನ್ಸ್ ಅದು ಹೆಂಗೆಹೆಂಗೆ ಅದ್ರಲ್ಲಾ
ಎನಾರ ಕೊಡ್ತೀರಾ ಸುಮ್ಮನೆ ಹೊಯ್ತಿನಿ
ಕೌಕಲಕ
ಹ್ಮ್ ಕಲ್ಕೊಲಕ್ ಅಂತೆ
ಹಾ
ಅಂದ್ರೆ ಎಲ್ಲ ಬರ್ತದ ಆಪರೇಷನ್ ಎಲ್ಲಾ ಮಾಡಾಕ್
ಬರ್ಲ್ಲ ಸುಮ್ನೆ ಹಂಗೆ
ಎಂಗಕ್ಷನ್ ಅಂದ್ರೆ ಎಂಗಕ್ಷನ್ ಅದನ್ನೆಲ್ಲ ಬರ್ತದೆ
ಹಾ ಹಾ ಬರತ್ತ
ಹ ಗುಲಕಸ್ ಅದನ್ ಅಲ್ಲಾ
ಹಾ
ಗುಲ್ಕಸ್ ಗುಲ್ಕಸ್
ಹಾ
ಹ್ಮ್ ಮತ್ ಹೇಳಬೇಕೆಲ್ಲಾ ಈಗ ನೀನೆ
ಹೆಂಗೆ ಹೋಗೋದು
ಎಕ್ಸಾಮ್ ಆಗಸ್ಟ್ ಹನ್ನೊಂದಕ್ ಶುರು ಆಯ್ತವ ಆಗಸ್ಟ್ ಇಪ್ಪತ್ ಮೂರಕ್ ಹಂಗ ಮುಗ್ಯತವ
ನಷ್ಟ
ಇಪ್ಪತ್ತು ಇಪ್ಪತ್ ಒಂದು ಹಂಗ ಮುಗಿದೋಯ್ತು
ಕ್ಲಾಸೆಸ್ ಎಲ್ಲಾ ಮುಗೀತಾ
ಹಾ ಮತ್ ಅದ್ರ ಬಾದ್ ಒಂದ್ ಇಪ್ಪತ್ ದಿವಸ ರಜೆ ಕೊಡ್ತಾರ
ಕೆ ನ್ರ
ಹ್ಮ ಊರಿ ಮತ್ತರ್ ಬರ್ತಿ ಮತ್ ಹಾಸ್ಪಿಟಲ್ ಡೂಟಿ ಹಾಕ್ತಾರ್ ಪ್ಯಾಚ್ ಮಾಡಿ.
ಕಡಕ್ತಾರ
ಹಾ ಬ್ಯಾಚ್ ಮಾಡಿದ್ರ ಅಂದ್ರೆ ಎಲ್ಲ ದೂರ ದೂರ ಆಯ್ತೇವು.
ಮಲ್ಲ ಆಗ್ತಾರ
ಇಲ್ಲೇ ಯಾದಗಿರಿ, ಶಾಪುರ್ ಮತ್ತೆ ಇನ್ನೊಂದಎಲ್ಲ ಶಿರಿವಾಳ ಇಲ್ಲ ಅದ್ ಇನೊಂದ್ ಊರದ ಅದ ಎಲ್ಲರ ಎ ಹಾತಾರೆ ದೇವದುರ್ಗ.
ಹ್ಮ್್ಮ
ಇವನ್ ಆ ಜಾಗದಾಗೆ ಹಾತಾರ ಆಕಿದ್ರ.
ಹಾ
ಆ ಜಾಗಬೇಕಗೆ ಯಕತ ರಾಕ್ಲಕ್ಕಣ ಆ
ಬ್ರೋ ಎಲ್ಲಿ ಹೇಳ್ತಾರ
ಅದೇನೊ ಚಲೋ ಅಂದ್ರೆ ಅದ ಇರಿದಾ ಹೇಳ್ತಾರ ಅಂತ ಹೇಳಾರ ನಮ್ ಸೀನಿಯರ್ ಎಲ್ಲಾರ.
ಹ ಅದ ಬರ್ದ ಹೇತಾರ
ಅಣ್ಣಾ ದೊಡ್ಡ ಹಾಸ್ಪಿಟಲ್ ಆದ ಅಂತಾಲ ಯಾದಗಿರಿದಾಗ.
ಹಾ ಕಾಲೇಜ್ಲ ಬ
ಹಾ ದೊಡ್ಡದಂತ ಅಲ್ಲ ಭಾರಿ ಹಳ್ದ ಅಂತತ್ತೀರಲ್ಲ.
ಅಮಗ
ಇಲ್ಲಿ ಶಾಪುರ್ದಾಗ ಭಿಹೇಳ್ತರ್ ಕರೆ ಪೇಶೆಂಟ್ಗಳು ಕಮ್ಮಬರ್ತಾವ.
ಹಾ ಹ
ಈಗ ಎಡಿ ಸರ್ ಬಂದ್ ನೋಡು ಪೇಶಷಂಟ್ಗಳು ಹೆಚ್ಚಗೆ ಬರ್ಲಕ್ ಶುರು ಮಾಡ್ಯಾವ.
ಹ್ಮ್
ಎಡಿಿಸಾವ ಬದಲ್ಲ ನ
ಎನೂ
ಎಡಿ ಸರ್ ಬರದೆಯಿಲ್ಲಾ
ಹನಾ
ಅದ್ರಗರೋಗಗಳ ಬಗ್ಗೆ ಕೊಟ್ರ ನೋಡ ಎಲ್ಲಾ ರಿ ಒಂದೊಂದು ರೋಗ ಕೊಟ್ರ ನೋಡು.
ಬಕ್ಕಡ
ರೆಕಾರ್ಡ್ ಇರವೆ ಎಲ್ಲಾರಿಗೆ ಒಂದೊಂದ ರೋಗ ಕೊಟ್ರ ಬರ್ಕೊಂಬರಂತ ಹೇಳ್
ನಮ್ ಕೊಟ್ಟಿಿಲ್ಲ ಹೋಗರು
ನಿನಗಕೊಟ್ಟಿಲ್ಲೇನಾ
ಹ್ಮ ಕೊಟ್ಟಿಲ್ಲ ನಾನ
ವೀರೇಶ ಕೊಟ್ಟರ ನೋಡ ವೀರೇಶ ಒಂದು ರೋಗ ಬಗೆ ಕೊಟ್ಟರ. ಹ್ಮ ವೀರೇಶಗ, ಅಭಿಷೇಕ್ಗ
ಹ್ಮ್
ಇಡ ಮಂದಿ ಕೊಟ್ಟಾರ ರೋಗಗಳ ಬಗ್ಗೆ ಎಲ್ಲಾ.
ನಿನ್ನ ಕೊಟ್ಟಾರನ
ಹಾ ನಾನ್ ಕೊಟ್ರ ಗಂಟೆಲು ಬೆನೆ ಬಗ್ಗೆ
ಎಂಟಲ್ರ
ಹಾ, ಬಾರದ ಕ ಕ್ಕೆದ ಹಾಗಗೆ ಹಾ ಬರ್ದಾಗ ಕಟ್ಟಕ್ಕಿದ
ಹ್ಮ್
ಬರ್ದ ತನ್ಕೊಟ್ರಿಅಂತ ಹೇಳಾರ.
ಹ್ಮ್
ಬರನ್ಯಾಕೊ ಕೊಟ್ಟಕ್ಕೆ ಬಂದ ಹಾಗೆ.
ನಾ ಏಕ್ ಕೊಡ್ಬೇಕಂತ.
ಹೂ ಎಕ್ಸಾಮ್ ಹೊಂಟವಾ ಪ್ರಿಪರೇಷನ್ ಅದ ನಡದಲ್ಲ.
ಪ್ರಿಪರೇಷನ್ ಇಲ್ಲ ಫೋನ್ ನೋಡ್ಕೊಂಡು ಕುಂದರೋದ.
ನೀವರ ಟೋಪರ್ ಇದೀರಪ್ಪಾ ಓದಿದ್ದರು ಬರೀತಿರಿ ಓದ ಆದರು ಬರಿ
ನಾವ ಏನ್ ಟಾಪರ್ ನೀನ್ ಟಾಪರ್ ಇದ್ದೀನಿ ಎಲ್ಲಾ.
ನಿನ್ ಮುಂದ್ ನಾವೇ ಏನ ಇದೀವ ಬಾ ಕೃಷ್ಣ ಗುನೇ ಹುಷಾರ ಇದ್ದೀನಿ.
ತಟ್ಟೆ ಹಾಕತ್ತಿ ಇಲ್ಲ ಬಾಯಪಟ್ಟ ಮಾಡತ್ತಿನಿ. ಹುಷಾರದು ಅಷ್ಟೇ ಅವ ಇದ್ರಾಗ ಹುಷಾರಲ್ಲ.
ಅಲ್ಲದರ ಹುಷಾರ್ ಇದಿರನಾ ನಡಿತದ ನಿಮ್ದ.
ಹು.
ರಾಯಚೂರು ಬಲೆ ಅವರಿಂದ. ರಾಯಚೂರು ಬಲೇ ಊರಿನಿಂದ ಅಲ್ಲ ಅದ.
ರಾಯಚೂರು.
ಅದೇ ಊರ್ ಯಾವದೇನು ಪರ್ಟಿಕ್ಯುಲರ್ ರಾಯಚೂರೆ.
ಪ ರಾಯಚೂರು ದಾಗ ಇರ್ತೇನಾ.
ರಾಯಚೂರ ನಿಯರ್.
ಹೂ.
ಎಷ್ಟ ಜನ್ಂದರ ಮಾರಾಯಾವ
ಹಾ ನಾನು ನಮ್ಮ ಅಮ್ಮ ನಮ್ಮ ತಂಗಿಯರ ನಮ್ಮ ಅಪ್ಪ.
ನಿಮ್ಮ ತಂಗಿಯರ ಅವರ ಅಣ್ಣ ಎಷ್ಟು ಜನ ಇದ್ದಾರ ತಂಗಿದಾರ ಆ.
ಬ್ರದರ ಮೇಲಗ.
ಹ ಹಣ್ಣ ಇಲ್ಲಾ.
ಎಲ್ಲ ನಾನೇ ಅಣ್ಣಾ ಹ.
ಮನೆಗೆ ಹಿರಿಯ ಮಗನಾ?
ಹೂ ಅಣ್ಣಾ ಅದಾನ.
ದೊಡ್ಡವ ನೀನೇ ಇದ್ದಲ್ಲ ಅದ ಮನ್ಯಾಗ.
ಪೋನ್ ಮಾಡ.
ಹೂ ಅವರಿಗೆ ನೀನೇ ಸಂಭಾಳ್ಸೋದು ಎಲ್ಲಾ ಈಗ.
ಹೂ.